ಹಾ ಹೇಳೋ.
ಏನ್ ಮಾಡತಿಯೊ ಮಲ್ಲು.
ಹಾ ಏನಿಲ್ ನೋಡ ಈಗ ಅಲ್ಲಿ ಇದಕ್ಕ ನಮ್ಮ. ಇಲ್ಲೇ ಸ್ವಲ್ಪ ಊರಿಗೆ ಬಂದಿದ್ದೀ ನೋಡು.
ಯಾವ ಊರು.
ಏ ನಮ್ದು ಇಲ್ಲಯ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ತಾವರ್ಗ್ಯಾರೆ ಅಂತವ.
ಹಾ ಏನ್ ಫಂಕ್ಷನ್ ಹಾಗಿ ಐತೇನು.
ಹ್ಮ್ ಇಲ್ಲ ನಮ್ಮ ಇದು ನಮ್ಮ ಮಾವ ಇದು ನಮ್ಮ ಅಣ್ಣಂದು ಬರ್. ತಡಿಯುತ.
ಹಾ
ಅದಕ್ಕ ನಾನ ನಮ್ಮ ಅಣ್ಣೆ ಬರ್ತ್ಡೇ ಸ್ವಲ್ಪ ಇದು ಗ್ರ್ಯಾಂಡ್ ಹಾಗಿ ಮಾಡಬೇಕು ಅಂತೇಳಿ. ಬಂದಿವಿ ನೋಡು. ಆಗ ಮತ್ತೆ ನಮ್ಮ್ ಮಾನವರ್ದ ಇಪ್ಪತ್ತೈದನೇ ವರ್ಷ ಮದುವೆ ವಾರ್ಷಿಕೋತ್ಸವ ಇತ್ತು. ಅದಕ್ಕ ಬಂದಿ ನೋಡು.
ಹಾ ಹಾ ಪೂರಾಜೋರು ಇದಿರಪ್ಪ ಊರಾಗ ಹಂಗಾರ ಯಾರ ಆರಾಮ್ ಇದಿರಿಲ್ಲ.
ಏ ಆರಾಮೀದೀ ನೋಡ ನೀವು.
ಹೇ ಆರಾಮಿದೀವಿ ನೋಡು.
ಹೆಂಗಪ್ಪಾ ವಾತಾವರಣ ಹೆಂಗ ಮಳೆಪಳಿ ಅವ ನಿಮ್ ಕಡೆ.
ಮಳಿ ಒಟ್ಟ ಇಲ್ ನೋಡು ಬ್ಯಾಸರ ಆಗಿಬಿಟ್ಟದ ಬಿಸಿಲು ಬಿಸಿಲು ಬಿಸಿಲಪ್ಪ ಕೆಟ್ಟ ಬಿಸಿಲು.
ಹೌದ ಏನ
ಏ ಹೇ ಬಿಸಿಲು ಅಂತು ನತ್ತ ಹೊಟ್ಟ ನೀವ್ ಹೊರಗ ಹೋದೆ ಅಂದ್ರ ಯಂಗಂದಿ ಬಾಳ್ ಕಟ್ಟ ಇಲ್ಲ ಕಾಕ ಆ ನಮನಿ ಬಿಸಿಲು
ಹ ಖರೆ ಬುಡ ಅಂದರುೂ ಮೊದ್ಲು ಬಿ ಈಗ ಮಲ್ಲ ಕುದಿ ಐತಿ ಮಳೆ ಬರವಲ್ದೊ ಇಟತಾನ್ಯಾಗ ಗಾಳಿ ಬಿಡತ ರ ಮಧ್ಯಾಹ್ನ ಬರಿ ಕು ಕುದಿ ಬಿಸಿಲು ಇರ್ತಪ್ಪ
ಮಳೆಅನ ಬರವಲ್ದೊ ಹಿಂಗತೆ ಆದ್ರ ಹೆಂಗೊ ರೈತರು ಎಲ್ಲ
ಆ ಕಡೆ ನಮ್ದ ಬಾಗಲಲ್ಕೋಟ ಮುಧೋಳ ಮಳಿ ಬ್ಯಾಸರ ಆಗಿ ಬಿಡತ ನೋಡ ಅ ಕಡೆ ಆ ನಮನಿ ಮಳಿ ಆಗತ್
ಏ ನಿಮವು ಆಕ ಏ ನಿಮವು ಆ ಕಡೆ ಎಲ್ಲ ಚೊಲಾಗೈತ ಅಂದ ಬಿಡ ಮನ್ನೆ ಅಲ್ಲೆ ನಮ ಇದ್ರಾಗ ಲೋಕಾಪುರದಲ್ಲೆಲ್ಲ ನಮ್ ದೋಸ್ತ ಇದ್ದ ಒಬ್ಬವ ಅಪ್ಪು ಅಂತ
ಹಾ ಹಾ
ಅವಾಗ ಹಚ್ಚಿದ್ನಲ್ಲೊ ಹಣಮಪ್ಪ ಏ ಮಳೆ ನಮ್ ಕಡೆ ಸಿಕ್ಕಾಪಟ್ಟೆ ಮಳೆ ಆಗ್ಯಾತಪ್ಪ ಅದ್ರ ಬ ಎಲ್ಲ ಊರ್ ಐತಿ ಬೀಳಿಗಿ ಆ ಕಡೆ ಎಲ್ಲ ಮುದೋಳ ಆ ಕಡೆ ಇಲ್ಲ ಅಂತ ಲೋಕಪುರದಾಗ ಐತಿ ಅಂತ ನೋಡ
ಹಾ ಐತಿ ಅಲ್ಲೆ ಬಾಜು ಬಾಜು ಊರಾಗಿವು
ಹ್ಮ್ ಹಂಗೈತೆ ಐತಂತ ನೋಡು ಆ ಕಡೆಲ್ಲಾ ನಮ್ಮ್ ಕಡೆಲ್ಲ ಭಾಷೆ ಬಾರಿ ಅಪ ಅಲ್ಲಿ ಕಡಕ್ ಮಾತ್ ಬಿಡ ಆ ಕಡೆ ಎಲ್ಲ ಬಾಗಲ
ಹಾ ಫುಲ್ ಕಡಕಅಲ್ಲ ಈ ಕಾಡಿಗತೆ ಹಾ ಬೈಗಳನು ಹಂಗೆ. ಎಲ್ಲ ಆಗ್ತ ಹುಡುಗ
ಕೆಲ್ಸನ ಹಂಗ ಮಾಡ್ತಾರೊ ಕೆಲ್ಸನ ಹಂಗ ಮಾಡ್ತಾರ ಆ ಕಡೆ.
ಹ್ಮ್ ಕೆಲ್ಸಾನು ಹಂಗೆ ಮಾಡತಾರ ಪುಲ್ ಬಿರ್ಸಿರ್ತಾರಲ್ಲಾ.
ಹ್ಮ್ ಬಿರಸ ಇರತರ ಬಿಡಪ್ಪ ಅಲ್ಲಿ ಸುಮಾರು ಜನ್ರು ಎಲ್ಲಾ ಕೆಲ್ಸ ಇದು ಅದು ಇದು ಮಾಡ್ತಾರಪ್ಪ ಅಲ್ಲಿ.
ಹ್ಮ್ ನೀವು ಹೊಲ್ದಾಗ ಏನೇನ ಆಕಿರೂ
ನಾವು ಹೊಲ್ದಲ್ಲಿ. ಸುಮಾರು ಇವು ಆಕಿವ್ ನೋಡು ಏನಪ್ಪ ಅಂದ್ರ ಹತ್ತಿ ಅಲ್ಲ ಹತ್ತಿ ಹಾಕಿದ್ದೆವು ಫಸ್ಟ್ಗೆ. ಅದು ಜಲ್ದಿ ಆಕಿ ಬಿಡ್ತಪ ಮುಂಕಟಿಗೆ ಅದು ಸ್ವಲ್ಪ್ ಕರೆಕ್ಟ್ ನಾಟ್ಲಿಲ್ಲ ಅದನ್ನ ತಕ್ಕಂದು ಸುರ್ಯಪಾನ ಹಾಕಿವ್ ನೋಡು ಈಗ.
ಹೌದಾ ಸೂರ್ಯಪ್ಪನ್ ಹೆಂಗ್ ಬೆಳಿತಿರೊ ಅದನ್ನ.
ಏ ಅದನ್ನ ಏನಿಲ್ಲೋ ಈಗ ಅದು ಅದ್ರಂತ ಒಳ್ಳೆದು ಬೆಳಿ ಯಾವಾದಿಲ್ಲ ನೋಡ ಅದಕ್ಕೇನು ಎಣ್ಣಿ ಇಲ್ಲಪ್ಪಾ ಒಂದು ಏನು ರೋಗ ಬರಲ್ಲ ಏನಿಲ್ಲ ಬಿತ್ತಿ. ಆತು ಅರ್ದು ಮಿಷೀನ್ಗೆ ಆಕ್ಸ್ಬಿಟ್ರ ಆತ್ ನೋಡದು ಏನ ಗಳೆ ಹೊಡೆದ್ ಬಿಟ್ರ ಆತ.
ಹೌದಾ ಮತ್ತದು ನೀರ ಅದು.
ಏನು
ಅದಕ್ಕ ನೀರದು ಹೆಂಗೋ.
ಏ ಅದಕ್ ನೀರ್ ಏನಲ್ಲೊ ಅದಕ್ ನೀರ್ ಅದ ನೈಟ್ರೋಜನ್ ಪಿಕ್ಸಷನ್ ಅಂತ ಅಂತೇಳಿ ಇದು ಬರ್ತ ಅದು ಅದು ಮಾಡ್ಕೊನಕ್ಕ ತನ್ನಷ್ಟಕ್ ತಾನ. ಅದ್ಕ ಏನ್ ನೀರ್ ಏನ್ ಬೇಕಾಗಿಲೋ ಬಾಳ. ಹೊರ ಹೊಲ್ಕ್ ಹಾಕಿರಿತಿವಲ ನಾವು ಹ್ಮ ತನ್ನ ಅಷ್ಟಕ್ಕ ತಾನ ಹೊರ ಹೊಲ್ಕ್ ಹಾಕ್ತೀವೋ ನಾವೇನು. ತೋಟಕ್ಕ ಆಕಲೋ ಅದನ್ನ. ಏ ಚಲೋ ಬಿಡುಅದು ಸೂರ್ಯಪಾನ ಸೂರ್ಯಪಾನ ತಕ ತಕಂದ್ ಒಳ್ಳೆ ಜೋಳ ಆಕ್ಬಿಡ್ತಿವ ಬಿಳಿ ಜೋಳ ಮನಿಗ್ ಸ್ವಲ್ಪ ತಿನಕನು ಅಕವು ಸ್ವಲ್ಪ್ ಮಾರಕನ ಆಗತಾವ. ಈಗ ಅದ್ರಲ್ಲಿ ಕೇಂದ್ರ ಗೋರ್ಮೆಂಟ್ ಹ್ಮ್ ಇಲ್ಲಿ ನೋಡು ನಿಮ ಮನ್ನೆ. ಬಾಗಲ್ಕೋಟಿ ಸೈಡ್ ಆರ್ ಸಾವಿರ ರೂಪಾಯಿ ಮಾರಕ್ ಕುಂತಿದ್ರೊ ಬಿಳಿ ಜೋಳ.
ಹಾ ಮಾರ್ತಾರಲ್ಲಾ ನಮ್ ಕಡೆ ಜೋಳ ಒಟ ಸಿಗಲ್ಲ ಅಂದ್ರ ಜೋಳದ ನೆಲನ ಇರಲ್ಲ ನಮ್ ಸೈಡ್
ಜೋಳದ ನೆಲ ಇರಲ್ಲ ಬಾಗಲಕೋಟೆ ಅಕಡೆ ಎಲ್ಲಾ ಹುನಗುಂದ ಇಲ್ಕಲ್ ಹುನಗುಂದ ಅಲ್ಲಿ ಬೆಳೆತಾರ ಜೋಳ ಏ ಅಲ್ಲಿ ಆರ್ ಸಾವಿರ ರೂಪಾಯಿ ಅಂತ ಒಂದು ಕ್ವಿಂಟಾಲ್ ಹ್ಮ್
ನಮ್ದು ಒಂದ ಹತ್ತು ಎಕರೆ ಎರ್ರಿ ಹೊಲ ಅಂತತ್ತು ಲೋಕಪುರದಾಗ ವರ್ಷ ಜೋಳ ಬೆಳೀತಿದ್ದೀವಿ ನಮ್ಮೂರಗ ಎಲ್ಲ ನಮ್ಮವೆ ಜೋಳ ತಗೊತಿದ್ರು ತೂಗುತಿದ್ದರು ಮಂದಿ
ಹ ಹೌದ ನ ಬೆಳಿಬೇಕಿಲ್ಲ ಜೋಳ ಚಲೋ ಅವು
ಬೆಳತಿದ್ದವು ಅದು ಈ ಸತಿ ರೈಲ್ವೆ ಸ್ಟೇಷನ್ ಸ್ವಲ್ಪ ಹೋತ
ಹ್ಮ್ ಹ್ಮ್ ಹೌದ ಹೇಳ
ಉಲ್ಕದ್ದ ಕೊಟ್ಟೀವಿ ಅಲ್ಲಿ ಜೆ ಕೆ ಫ್ಯಾಕ್ಟ್ರಿದವ್ರಿಗೆ ಈಗ ನಮ್ಮ ಜ್ವಾಳದ ಹೊಲಾನ ಇಲ್ಲಿಗ ಬಾಳ ಮಂದಿ ಬರ್ತಾರ ಜ್ವಾಳ ಕೊಡ್ರಿ ಗೌಡ್ರ ಜೋಳ ಕೊಡ್ರಿ ಗೌಡ್ರ ಅಂತ ಹೇಳಿ
ಹ್ಮ್ ಹೌದಳ ಆ ಕಡೆ ಬರ್ತರ
ಒಂದ ಎರಡ್ ನೂರ್ ಹೆಚ್ಚಿಗಿ ಕೊಡ್ತಿವಿ ಕೊಟ್ರಿರತ್ತಂದ್ರ ನಾವು ಕೊಡಾತಿಲ್ಲ ಯಾಕಂದ್ರೆ ಈಗ ಹೊಲಾನ ಕೊಟ್ಟಿಲ್ಲ ಮತ್ತ ಮತ್ತ ನಮಗೂ ಮುಂದ್ ಬೇಕಲ್ಲ ತಿನ್ನಾಕ್ ಅದ್ರ ಸಂಬಂಧ ಅಂತೇಳಿ
ಅಲ್ಲೋ ನಿಮ್ ಕಡೆ ಸುಮಾರು ಎಲ್ಲ ಪ್ರಾಕ್ಟ ಫ್ಯಾಕ್ಟ್ರಿ ಬಾಳ ಅದವಲ್ವ ಅವು ಇವು ಸಕ್ರಿ ಫ್ಯಾಕ್ಟ್ರಿ ಅವು ಇವು ಬಾಳ ಅದಾವಲ್ಲ ನಿಮ್ ಕಡೆ
ಅಂದ್ರ ಕಬ್ಬ ಬಾಳ್ ಬೆಳಿತಿವಲ್ಲ ನಾವು
ಹ್ಮ್ ಕಬ್ಬು ಅದ ನಿಮಗ ಏನ ಇದು ಮಾಡಿದ್ರ ಇದ್ರಲ್ಲೂ ಸ್ಟ್ರೈಕ್ ಮಾಡಿ ಏನೋ ಫ್ಯಾಕ್ಟರಿ ಬೆಂಕಿ ಹಚ್ಚಿ ಎಲ್ಲ ನಿಮ್ ಕಡೆ ಏನೋ ಅದು
ಹಾ ನಮ್ ಸೈಡ್ ಅಲ್ಲಿ ಮೂಧೋಳ್ ತಾಲ್ಲೂಕೆ
ಏ ಅಂದ್ರ ಮುದೋಳ ತಾಲ್ಲೂಕು ಈ ಕಡೆ ಎಲ್ಲಾ ಫೇಮಸ್ ಬಿಜಾಪುರ್ ಜಿಲ್ಲೆದಲ್ಲಿ ಆ ಕಡೆ ಬೆಳತಾರ ಬಿಡು ಅಷ್ಟ ಏನ್ ಬೆಳೆಯಲ್ಲ ಅಲ್ಲಿ ಕಬ್ಬು ಈ ಕಡೆ ನಿಮ್ ಕಡೆ ಬಾಳ ಬೆಳೀತಾರಪ್ಪ ಎಲ್ಲಾ
ಅದೇ ಬಿಜಾಪುರ ಬಾಗಲಕೋಟೆ ಬೆಳಗಾವ ಇವೆ ಮೂರು
ಹ್ಮ್ ಹೌದ ಬಿಡ ಕಬ್ಬು ಎಲ್ಲ ಅಲ್ಲ ಚೆನ್ನ ಅದ ರೈತರ ಐವತ್ತು ರೂಪಾಯಿ ದರ ಹೆಚ್ಚಿಗಿ ಮಾಡ್ಲಿ ಅಂತೇಳಿ ಕಿಂಟಲ್ ಏನ ಇದು ಮಾಡಿದ್ರಲ್ವ ಘೋಷಣೆ
ಹಾ ಹಾ ಮಾಡಿದ್ರ
ಹೌದು ಅಲ್ಲಿ ಸುಮಾರು ಎಲ್ಲಾ ಅವು ಇವು ಆದುವ್ ಅಳ ಘಟನೆ ಅಂದ್ರ
ಅದ್ರ ಮಾಡ್ಬೇಕ್ ಬಿಡ ಈಗ ನೋಡು ಕೇಂದ್ರ ಸರ್ಕಾರ ಅಷ್ಟೆಲ್ಲ ರಾಜ್ಯ ಸರ್ಕಾರ ಕೇಂದ್ರ ಅಷ್ಟೆಲ್ಲ ತೆರಿಗೆ ತಗೊಣತ್ತ ರೈತರುಗಳಿಂದ ಮತ್ತೆ ಅಷ್ಟ್ ಮಾಡ್ಲಿಕ್ಕಂದ್ರೆ ಹೆಂಗೋ ಮತ್ತೆ ಹೌದ ಇಲ್ಲ
ಹೂ ಮಾಡ್ಬೇಕಪ್ಪ ಅವ್ರು ಏನು ಮಾಡಲ್ಲ ಒಟ್ಟ ಗೌರ್ಮೆಂಟ್ದವ್ರರೆಲ್ಲ ತಾವೇ ಇಟ್ಕೋತಾರ ಈಗಿನ ಗೋರ್ಮೆಂಟ್ ಉಪಯೋಗ ಇಲ್ಲಪ್ಪಾ ಕಾಂಗ್ರೆಸ್ ಬಿ ಜೆ ಪಿ ಚಲೋ ಇತ್ತು ಸ್ವಲ್ಪ
ಏ ಬಿ ಜೆ ಪಿ ಚಲೋ ಇತ್ತೋ ಇಲ್ಲ ನೋಡ ನಿಮ್ದ್ರಲ್ಲಿ ಗೋವಿಂದ್ ಗೋವಿಂದ ಕಾರಜೋಳ ಅಲ್ವಾ ನಿಮ್ದು ಎಮ ಎಲ್ ಎ ಮಾಜಿ ಎಮ್ ಎಲ್ ಎ ಅಲ್ಲೋ ಅವ್ರು ನೋಡ ಅಲ್ಲಿಲ್ಲಿ ಇಂತ ಚಿತ್ರದುರ್ಗ್ ಬಂದ ಇದು ಎಂ ಪಿ ನಿಂತ್ರಪ್ಪ ಅದು ಗೆದ್ರರು ನಿಮ್ ಊರಲ್ಲಿ ಸೋತರು ಅದ ವಿಚಿತ್ರ ಅನ್ಸಿಬಿಡ್ತಿಪ್ಪ ನನಗ್ ಗೋವಿಂದ ಕಾರಜೋಳರ ಸೋತಿದಕ್ಕ್ ಮೂಧೋಳ್ ಅಂದ್ರ ಅಕಡೆ ಪಾರ್ಟಿನ ಪ್ರಬಲ ಇತ್ತು ಆರ್ವಿ ತಿಮ್ಮಾಪುರ್ ಅದು ಎಲ್ಲ ಸ್ವಲ್ಪ ತಿಳದತದಾನ ಅದು ಅನುಭೋದು ಅಷ್ಟ
ಸುಮ್ಮ್ ಇದೊ ಒಂದು ಸತ್ತಾರೋ ಅವ ಆರ ವಿ- ಆರ್ ವಿ ತಿಮ್ಮಾಪುರ ಅವ ಬರ್ತಿರ್ಕಲ್ಲ ಅವು ಯೋಜನಾಗೋಳು ಹೇಳಿದ್ರಲ್ಲ ಫೀ ಬಸ್ ಆದ ಇದು ಅತೇಳಿ ಎಲ್ಲ ಎಲ್ಲಾ ಕಟ್ಟಿ ಕಂಪ್ನಿ ಹೆಣ್ಮ ಮಕ್ಳೆಲ್ಲ ಅವ್ರಿಗೆ ಓಟ ಹಾಕ್ ಬಿಟ್ರ ಅದಕ್ ಅವ್ರ ಬಂದ್ರ.
ಅಷ್ಟ ಏನ ಬರ್ದಿದಲ್ಲ ಅದ
ಪ್ಲಾನ್ ಎಲ್ಲ ಚಲೋ ಆಕಿದ್ರ ನೋಡ ಅವ್ರು ಫ್ರೀ ಯೋ ಏನ್ರ ಮಾಡಿರ್ಲಿಕ್ಕ ಈ ವರ್ಷನು ಬರ್ತಿರ್ಕ್ಕಿಲ್ಲ ಅವ್ರ.
ಹ್ಮ ಗೋವಿಂದ್ ಕಾಲ್ಲು ಗೋವಿಂದ ಕಾರಜೋಳ ಎಲ್ಲಾ ಒಳ್ಳೆ ಕೆಲ್ಸಗರ ಆತ.
ಹಾ ಒಳ್ಳೆ ಕೆಲ್ಸದಾರ ಆದ್ರ ಅವ್ರ ಎಲ್ಲಾರ ಇದ ಲಾಸ್ಟಲ್ಲ ಅವ್ರೆಲ್ಲಾ ತಿಮ್ಮಾಪುರ ಇವ ಎಲ್ಲಾ ಸಿದ್ದರಾಮಯ್ಯ ಇವೆಲ್ಲ ಇವೇ ಆದರ್ ಸಮ ಅವ್ರ ಹೋಗ ಸಂಬಂಧ ಒಟ್ಟ ತೇಲಿ ಓಡ್ಸಾಕ್ ಹೋಗಿ ಇದು ಮಾಡಿಬಿಟ್ರ ಅವರ ಎಲ್ಲಾ ಗೋರ್ಮೆಂಟ್ ಇಷ್ಟೆಲ್ಲ ಲಾಸ್ದಾಗ್ ತೊಂಬಂದ ಎಲ್ಲ ಲುಕ್ಸಾನ್ ಮಾಡಿ.
ಹ್ಮ ಕರೆಬಡ ಅದ ಅಲ್ಲ ಅವರ ಎಲ್ಲ ಸುಮಾರು ಇದು ಇದು ಮಾ ರ ಅವರ ಅವ್ರೆಲ್ಲಾ ಬೆಸ್ಟ್ ಪಾ ಅವರು ಆ ಗೋವಿಂದ್ ಕಾರಜೋಳ ಅವ್ರ ಎಲ್ಲ ಹೌದಿಲ್ಲ.
ಹ್ಮ ಅದೇ ಬಿಜೆಪಿ ಗೌರ್ಮೆಂಟ್ ಇತ್ರ ನಮ್ ರೊಕ್ಕಲ್ಲ ಬ ಬಂದಬಿಡ
ಹ್ಮ ಹ್ಮ ಅಲ್ಲ ಬಿಜೆಪಿ ಗೌರ್ಮೆಂಟ್ದ್ದ ಬೆಳಿ ಮ ಬೆಳೆ ಪರಿಹಾರ ಅವ ಇವ ರಕ್ಕ ಮೋದಿ ಪಿ ಎಂ ಕಿಸಾನ್ ಪಿ ಎಂ ದನ್ಧನ ಯೋಜನೆ ಅವು ಇವ್ ನುಗ್ಗ ಹಾಕಿದಾರಪ್ಪ ಈಗೇನೋರು. ಕ್ಕನ ಹಾಕವಲ್ರು ಬರೇ ಪ್ರೀ ಬಸ್ ಅವು ಇವು ಮಾಡಿ ನಮ್ಗೆಲ್ಲ ರೈ ತ್ರಲ್ಲಾ ಇದು ಮಾಡ್ತಿದರೋ ಈಗ ಕಾಂಗ್ರೆಸ್ ಗೌರ್ಮೆಂಟ್ ನವರ ಅಲ್ಲೋ ನಿಮ್ಮ ಕಡೆ ಇದು ಮತ್ತೇನ ಬೆಳೀತಿರ ನೀವು.
ಕಬ್ಬ ಗೊಂಜಳ ಗೋದಿ. ಜೋಳ ಉಳಾಗಡ್ಡಿ ಶಂಘ.
ಹ್ಮ
ಎಲ್ಲ ತರ ಬೆಳತಿವಿ ನಾವ ಅಂದ್ರ ನಮ್ಮ ಕಡೆ ಎಲ್ಲ ನೀರ್ ಇರ್ತತ್ಲಾ ಯಾವ್ದ ಅಕ್ಕಿರು ಇದಾಕತಿ.
ಹೌದ ಬಿಡ ನಿಮ್ ಕಡೆ ಎಲ್ಲ ಒಳ್ಳೆ ಫಲವತ್ತಾದ ನೆಲ ಐತಿ ಅವಕ್ಕೆಲ್ಲಾ ಗೊಬ್ಬರದ ಹೊಲದಲ್ಲಿ ಎಲ್ಲ ಚಲ ನೀರ್ ಅದಾವ. ಲ್ಲ ನಮ್ಮ ಕ ಗೊಬ್ಬರ ಇಲ್ಲ ಹೊಲ್ದಲ್ಲಿ ನೀ ಫಲವತ್ತದ ನೆಲ ಇಲ್ಲ ಹಂಗಾಗಿ ನಾವ್ ಏನು ಬೆಳೆಯೋದನ ಅಷ್ಟ. ಟ ಆಗವಲ್ತ ಹಿಂಗಾಗಿ ಸಾಲ ಸುಜ ಎಲ್ಲಾ ಹೆಚ್ಚಾಗಿಬಿಡ್ತ ನಮ್ಮ ಕಡೆ ಅಲ್ಲೋ ನಿಮ್ ಕಡೆ ಅಲ್ಲ ರೈತರ ಮನ ಎಷ್ಟ ಅಷ್ಟ ಎಂತಂತ ದೊಡ್ಡ ಇದಪ್ಪ ಇಲ್ಲೆಲ್ಲಾ ನಮ್ಮ ಮನೇಲಿ ಎಲ್ಲ ಗುಡಿಸಲ್ ಇಂತ ಇದವು ನಮ್ಮ ಎಲ್ಲಾ ಹಂಗಾಗಿ ನಮ್ಗ ಬಾಳ ಇದಾಗಬಿಟ್ಟಿದವು.
ಹೌದಾ.
ಹ್ಮ
ತ ಇದು ನಿಮ್ ಕಡೆ ಏನೇನ ಬೆಳತಿರು.
ನಮ್ಮ ಕಡೆ ಮತ್ತೆ ತೊಗರಿ ಬೆಳತವು ಸೂರ್ಯಪಾನ. ಅವು ಮತ್ತೆ ಎಳ್ಳ ಮೆಕ್ಕಿಜೋಳ. ಮತ್ತ ಇದು ಅಲ್ಸಂದ ಈಗ ಎಲ್ಲಾರ ಇದ ಆಗ ಬಿಟ್ಟಿದಾರ ನೋಡಪ್ಪ ತೊಗರಿ ಆಗ ಬಿಡ್ರ ನಮ್ಮ ಕಡೆ ಎಲ್ಲ ಸೂತಾರದ
ಹೌದು ಹಾ ನಿಮ್ಮ ಕಡಣ ಅದೇ ಈಗ ಪ್ರೆಸೆಂಟ್ ಅಂದ್ರ ಉಳಾಗಡ್ಡಿ.
ಹೌದು ಅಲ್ಲೋ ಉಳ
ಗಡೆ ರೇಟ್ ಏನ ಜಾಸ್ತಿ ಆಗತ ಅಂತಲ ಮನ್ನ
ಈಗ ಜಾಸ್ತಿ ಇರತ್ತೋ ಅದು ಬೆಳಿ ಬರನ ಎಲ್ಲ ಹೋಗ್ಬಿಡ್ತತ್ತ ಏನ ಮಾಡಾವ.
ಹೌದು ಈಗ ಅಲ್ಲ ನೀವು ಬೇಸ್ಗಿ ಮುಮೆಂಟ್ ಆಗ ಆಯಕ್ ಬಿಡಕಪ್ಪ ಹಿಗೆ ಮಾರ್ಚ್ ಹಿಂಗ ಹಾಕಿ ಬಿಟ್ರ ಹೆಂಕರ್ ನೀರ್ ಇರ್ತವಲ ನೀವ ಯಾವಾಗಾರ ಬೆಳಿಬೋದಲ್ಲ ಅವಾಗ ತಾನೇ ಹೆಚ್ಚಿಗೆ ಬರ್ತದ ಅದು
ಹಾ ಬರ್ತಯ್ತೋ ಇದು ಇಲ್ಲಿ ನಂದು ಇಯರ್ಬಡ್ಸ್ ಬಾಕ್ಸ್ ತಂದನು ಎಲ್ಲೋ ಇಟ್ಟುಬಿಟ್ಟೀನಿ
ಹೌದೇನು ಸಿಗುತ್ತ ತಡೋ ಅದ ಮ ಮತ್ತೇನು ಇದು ಜೋರದ ಏನಪ್ಪಾ ಮತ್ತೆ ಎಲ್ಲಾ ಹೆಂಗು ನಿಮ್ಗೆ ಎಲ್ಲ ಚಲೋ ಈ ಕ್ಲಾಸ್ ನಡೆ ಕುಂತತದನು ನಿಮ್ ಕಾಲೇಜ್ ನಲ್ಲಿ
ಹಾ ನಡಾತ ಎಲ್ಲ ಚಲೋ ಲಾಸ್ ಗೀಸ್ ಎಲ್ಲ ಮಸ್ತ್ ಮಸ್ತ್
ಹೌದಾ ನಿಮ್ಗ ಅಂದ್ರೆ ಅಗ್ರಿದವರಿಗೆ ನುಗ್ಗ ಎಕ್ಸಾಮ್ ಇಡತಾರಂತಲಾ ಕ್ಯ ಮೆಟ್ಟರ್ಮ ಅಂತ ಎಕ್ಸಾಮ್ಸ್ ಏನ ಬಾಳ ಇಡ್ತಾರಂತಲ ಅಲೋ ಏಕ ಯೂ ಮಿಡ್ತೇರ್ಮ್ ಬೇರೆ ಅವು ಬೇರೆ ಇವು ಬೇರೆ ಅಂತ ಎಷ್ಟು ರೂಬ್ತ ರೋ ನಿಮ್ನ
ಏ ಬಾಳ ನುಗ್ಗ ಹಾಕ್ತಾರ ಮಾರಾಯ
ಏ ಅಪ್ಪಾ ಅಷ್ಟು ಎಕ್ಸಾಮ್ ಇಟ್ರೆನು ಏನು ನಮ್ಗೆ ಎಲ್ಲಾ ಇಲ್ಲಿ ಇಂಜಿನಿಯರಿಂಗ ನಾವಿದು ಇದು ಚಲೋ ಅಪ್ಪ ನಮ್ಗೆ ಏನ್ ಬಾಳ ಇರಲ್ಲ ಒಂದ್ ಮಿಟರ್ಮ್ ಡೈರೆಕ್ಟ್ ಫೈನಲ್ ಎಕ್ಸಾಮ್ ನೀವು ಪ್ರಾಕ್ಟಿಕಲ್ ಬೇರೆ ಅಂತಪ್ಪ ಅದು ಬೇರೆ ನಮ್ಗೆಲ್ಲ ಅವ್ರು ಹತ್ ಕತ್ ಕೊಟ್ಟ ಬಿಡ್ತಾರಪ್ಪಾ ಎಲ್ಲರಿಗೂ ಹೆ ನಮಗೆಲ್ಲ ಹ ಹಿಂಗೈತೆ ಆದ್ರೆ ಹಂಗೇನಪ್ಪ ಯಪ್ಪ ಕಷ್ಟಐತೆ ಬಿಡು
ಹ್ಮ್
ಹಾ ಏ ಕೊಡಿ ನಮ್ದೇ ಚಲೋ ಅಲ್ಲೋ
ಯಾಕರೆ ಬಂದೀನಿ ಅಂತ ನಾ ಅದೀನಿ
ಹಾ
ಅವತ್ತು ನಮ್ಮ ಅಮ್ಮಮ್ಮ ಈಗಾಗಲಿ ಫೋನ್ ಹಚ್ಚಾರ ಅವ್ರಿಗೆ ಇನ್ನೊಂದು ಎನ್ ಆರ್ ಐ ಕ್ಯಾಂಡಿಡೇಟ್ ಐತಿ ಅಡ್ಮಿಷನ್ ಯಾವಾಗ ಚೊಲೋಕ್ಕ ಅಂತ ಕೇಳಾಕತೀವಿ
ಹ್ಮ ಏನಂದ್ರ ನೀ ಏನಧೀಯೋ
ಏನಿಲ್ಲ ಕೇಳ್ತೀನಿ ಹೇಳು ಮಮ ನಿಮ್ಮತ್ತ ಹಿಂಗೆ ನಾ ಇದನ್ನು ಹೇಳಾಕ ಬರದತ್ತ ನೋ ಮನೆೆಯ ಮಾಮ್ಮಾರವರು
ಹ್ಮ ಹೌದ್ ಬಿಡ ಅದನ್ನ ಏನ ಅನಕ್ ಬರ್ಲಿ ನೀನ್ ಏ ನೀನ್ನು ಓದಲ್ಲ ಅವ್ರಿಗೆ ಅದಕ್ ಹಿಂಗ್ ಮಾಡತ್ತೆ ಮತ್ತೆ ಹಂಗೈತೆ ಅನಿಸಬಡ್ದ ಹೌದಿಲ್ಲ ಅವ್ರಿಗೆ ಹೇಳದಪ್ಪ ಈಗ ನೀನ್ ಹೆಂಗ ಕ್ಯಾಂಡಿಡೇಟ್ ಬನ್ನಿ ಅವರುಂಗ ಈಗ ಅಲ್ಲ ಈಗ ನಿನ ಏನಂತೆ ಒಂದು ಅಪರ್ಚುನಿಟಿ ಅವು ಇವು ಐದವಪ ಉದ್ಯೋಗಗಳಾದ ನಿನಗ ಮುಂದ ಒಳ್ಳೆ ಭವಿಷ್ಯ ಐತೆ ಅಂತ ಹೇಳ ಕಳ್ಸಾರ ಅಲ್ವ ಅಗ್ರಿಗೆ
ಹ್ಮ್
ಹಂಗಗೆ ಬಂದಿವವ ಇಲ್ಕಂದ್ರೆ ನೀನೇನು ಒಲ್ಲ ಅಲ್ಯ ನೀ ಏನ ಎಲ್ಲ ಬೇರೆ ಕಾಲೇಜುಗೆ ಹೋಯ್ದ ಅಂತಲ್ಲೋ ಅವಾಗ
ಅದು ಇಲ್ಲಿ ಬರಕಿನ ಮೊದ್ಲು ಹಚ್ಚಿದ್ದ್ಯಪ್ಪಾ.
ಎಲ್ಲೋ ಅದು
ಅದು ಬೆಳಗಾವ
ಬೆಳಗಾವೇನು ಅದು
ಹಾ ಬೆಳಗಾವ್
ಯಾವಾ ಕೋರ್ಸೋ ಅದು
ಅದು ಶುಗರ್ ಟೆಕ್ನಾಲಜಿ ಅಂತೇಳಿ
ಚಲೋ ಇತ್ತತಂತ ಅ ಅಲ್ಲೇ ಚೊಲೋ ಇತ್ತಾನೋ
ಹಾ ಚಲೋ ಇತ್ತು ಸಕ್ಕರೆ ವಿಜ್ಞಾನ ಮತ್ತು ಅಧ್ಯಾಯ ಇತ್ತದೊಂದು
ಹ್ಮ್ ಹ್ಮ್ ಹೌದಳ
ಅದು ಚಲೋ ಇತ್ತಲ್ಲ.
ಮತ್ತೆ ಅಲ್ಲೇ ಸುಮ್ಮನೆ ನಿನ್ಗ ಅದ ಆಸಕ್ತಿ ಇದ್ರೆ ಅದ್ ಮಾಡಿ ಬಿಡಬೇಕ್ ಆಯ್ತು ಅಗ್ರಿ
ಹಾ ಅಲ್ಲಿ ಈ ಇರ್ಬೇಕಿತ್ತ ಮನ್ಯಾನವ್ರು ಮಾತ್ ಕೇಳಿ ಬನ್ನಿ ಈಗ ನಮ್ಮ ಮಾಮ್ರ ಮತ್ತೊಂದು ಎಣ್ ಆರ್ ಐ ಕ್ಯಾಂಡಿಡೇಟ್ ತೀ ಮಾಡ್ಸುಣತ್ ಎಟಕ್ ಕೇಳಪ್ಪಾತ್ ಹಚ್ಚಿದ್ ನಮ್ಮ ಮಾಮ ನಾ ಅವ್ರಗೆ ಹೆಂಗ್ ಹೇಳಾಕ ಬರತ್ತ ಇಲ್ ಚಲೋ ಮಾಡ್ಸ
ಹುಂ ಹುಂ ಹುಂ ಅವ್ರಿ ಹೆಂಗರಿ ಎಲ್ಲಾ ಈಗ ಹುಂ
ಹ ನಾ ಹೇಳಾಕು ಬರಲ್ಲದು ಕಡಿಕ ನಾ ಹಚ್ಚರೆ ಅಂತಿನಿ. ಸುಮ್ನೆ ಇದ್ ಏನ್ ಬ್ಯಾಡ ಬ್ಯಾರದ್ ಮಾಡ್ತಾರ ನೋಡ್ ಮಾಡಸ ಬಿಡ ಸುಳ ಇದ್ರಾಗರ ಏನಐತಿ ಇದು ನಾಕ್ ವರ್ಷ ಮುಗಸಿರು ಏನು ಯು ಇರುದಿಲ್ಲಾ ಎಮ್ ಎಸ್ ಸಿ ಮಾಡ್ಬೇಕು ಎಮ್ ಎಸ್ ಸಿ ಮಾಡ್ಸರು ಹಂಗ ಇದ ಇರುದಿಲ್ಲ ಎಲ್ಲೂ ಕಾಂಪಿಟೇಟಿವ್ ಓದಬೇಕ್ ಅಂತ ಹೇಳ್ತೀನಿ ನಮ್ಮ ಮಾಮ್ಮರ ಮುಂದ ನೋಡ್ಬೇಕ ಏನ್ಂತಾರೇನೋ
ಅಲ್ಲೋ ಈಗ ನೀನು ಎಮ್ ಎಸ್ ಸಿ ಮಾಡ್ಬೇಕ ಇಲ್ಕಂದ ಕಾಂಪಿಟೇಟಿವ್ ಓದ್ಬೇಕುನ್ಗ್ ಬೇರೆ ಪ್ಷನ ಇಲ್ಲೋ ಎಲ್ಲಾ ಬರೇ ಸಾದಾ ಇದು ನೋಡಿದಿಲ್ಲೋ ಅವಕ್ ಧಾರವಾಡದಲ್ಲಿ ನೌಕ್ರೀಗ್ ಎಷ್ಟ ಜನ ಓದಕ ಹೋದ್ರ ನೌಕ್ರಿ ಕೊಡವಲ್ರು ಈಗ ಹೌದಲ್ಲೊ.
ಹುಂ
ಈಗ ಹಂಗಾಗಿ ಬಾಳ ಇದ ಆಬಿಟ್ಟಿದೆ ಅಪ್ಪಾಎಪ್ಪಾ